ಹಲೋ
ಹ್ಮ್ ಅ
ಮಳೆ ವರ ಆದತದನ
ಮರದಚ್
ಕುಡ ಹತಿಲ್ಲತರ ನಮ್ಂಗ
ಚಾ ಅಂತ ಕುಡಿಜ ಆತ ಚಾ ಹ್ಮ್ ಅತ್ತ ಬರ್ತಾರ ಈಗ ಬಿಟ್ಟಾರ ಅಂತ ಹಲ್ಲಿಂತ್ರ
ಹ್ಮ್
ತಿರಿ ನೋಡು ಬರ್ತಾರ ಮತ್ತ
ಮತ್ತ ಬಾಲ ಮತ್ ನಾಕಾಲಜ ಇಲ್ಲಿ ಮಳಿ ಹೊತ್
ಹ್ಮ್ ಹ್ಮ್ ಬರ್ತ್ನ ನಾಳೇನು ಅವ ಎಂ್ ಸಿಕ್ಕುದನಾ
ಏನಐತ್ನಲ್ಲಿಪ್ಪಾ ಟೈಮ್ ಟೇಬಲ್ ಆಗ ಇರ್
ಹ್ಮ್ ತನ್ಸಿ ಬರ್ತಾ
ಬರ್ತಾರ ಬೈ ನ ಬರ್ತಾ
ಯಾರು ಒಂದ
ಗೊತ್ತೈತ್ಲಾ ಈ ನಾಳೆ ಮ ಬಂದು್ ಒಂದ್ ವಾರ ಫಂಕ್ಷನ್ ಎಲ್ಲಾ ಮಾಡತಾಳಕಿ
ಹೌದ
ಹಾ ಮತ್ತೆ
ಡ್ಯಾನ್ಸ್ ಮಾಡಕ್ಲ ನೀ
ನೀವ ಮಾಡ್ಲ ನೀ
ನಾ ಆಡಿದ್ರೆ ನೀವ್ ಆಡ್ತೀಯ
ಎಲ್ಲಿಪಾನಡಸ ಹನಲ್ಲಿ
ತಾಗ
ಹುಡ್ಗಾರ್ ಸುಡಿ ಮಾಡ್ತೀ ನ ಮತ್ತೆ
ಹ್ಮ
ಹುಡ್ಗಿಯಾರ್ ಜುಡಿ ಮಾಡ್ತಿ ಇಲ್ಲ ಅಲ್ಲಿ ಮಾಡ ಾರ್ ಮಾಡ್ತೀಿನ
ನೀನ ಮಾಡಿ ನಿಮ ನಿ ಅಕ್ಕಾಡ ಅಲ್ಲಿವರ ಅಕ್ಕಡ
ನೀನ ಮಾಡಗ ಜೋಡಿ
ಹ ಪರಿಚಯಲ್ಲ ಯಾರು ಪರಿಚಯದಲ್ಲಿರ ಮಾಡ
ಹ್ಮ
ಮೊಬ್ ಮೊಬಬರ ಪರಿಶೀ್ಧರ ಆ ಬಿರುತಂದ
ಚಿಕ್ಕೂರು ಸುಸ್್ಮಿತಾ ಜೋಡಿಿ ಮಾಡ
ಯ
ಮಾಡನ್ಲ ಬೈ ಪರ್ಚೆಲ್ಲ ಪ ಇ ಅದಲಕ ನೀ ನನ್ಗ ಮಾಡ್ ಮತ್ತೆ
ಪರಿಚಯ ಹಾಂಗಲ್ಲ ಪೂರ
ಹ್ಮ್ ಹ್ಮ್ ಅಗ್ದಿ ಯಾರ ಅದ ಯಾರು ಇಲ್ಲ ನಮಗುನು ಅಗ್ದಿ
ತಗದಿದ್ರ ಮಾಡ್ತನ ಮಗಿದ ಅಲ್ಲಾರ ಅವ ನೀವು
ಹ್ಮ್ ಮಾಡ್ತೀನಿ ನಬ ನಾನ್ ಬರ ಅಲ್ಪ ಬಸತ್ ಪಾಟಿ
ಹಕ್ಕ
ಇೊ ಹೋಗೋಣ ಬಹಾ
ಮಕ್ ಬ್ರಲ್ಂಂತಿ ಮ ಬೈಕ್ ತೊಂದು ಕೊನಂತಿ
ಬೈಕ್ ಹೋದ್ರೆೋಗ ಬರ್ತನ ಇಲ್ಲಿಕ್ಕಿಲ್ಲ
ಭೈ ಗ ನೋ
ಹ್ಮ
ನಾ ಭೈಕ್
ಲಾಸ್ಟ್ ಮೂಮೆಂಟ್ ಎಲ್ಲಾರು ತಂದ್ರ ಹೊಳೆ ಹಸಹ ಆಕತ್ ನಾವ್ ನೋಡ್ತಿರ್ ಮತ್
ಏನಾದ
ಎಲ್ಲಾರ್ ತಂದ್ರ ಹಸೆ ಬಿಡಿದ ಮ್ ನಾವ ತರ್ಲಿ ಉದ್ರ ಸ್ಯಾಡ್ ಆಗತ್ರ
ಹ್ಮ
ಹೌದಲ
ಹೌದಾ
ನೀ ನ್ ತರ್ತೀಪ್ಪಾ
ಹಳ್ತ ವರ್ತಮ್ಮ ಆಯರತ್ೊಂಬತ್ಲ ವರ ಬಸರ ನಿ ಈ ಮತ್ ಗಾಡಿ ತರಕಲ್ಲಿ ಹೋಗ್ಬೇಕ ಇಲ್ಲಿಂತ್ ಹೋಗಾಕ ಖರ್ಚಾ ಗಾಡಿರ್ ತ ಒಂದು ಬರ ಖರ್ಚ ಪೆಟ್ರೋಲ್ ಹೈಕ್ ಬರ್ಬೇಕು ಮತ್ ಅದ್ ನಾಲ್ ಕೋಟ ಬರ್ಬೇಕು
ಹ್ಮ್ ಒಂದ್ ವಾರ ಇಡ್ುವಲ್ಲ ನಿಮ್ಮ ಅನ್ನ ನಿಮ್ಮ ಅನ್ನಾಗ ಏನ್ ಬೇಕ ನ ಗಾಡಿ
ನನ್ನ ಕೇೇಳಬೇಕ ಒಂದ್ ವಾರ ಇಟ್ಟಗ ಒಂದ್ರ ಕೊಡಬೇಕ ಆಲ್ಲ ಆಮೇಲೆ ಒಂದ್ ವಾರ ಮತ್ ಇ ಪಟ್ರ ಆಕಸ್ಮಕ್ಕ ಇ ತ್ನಮ್ಮ ನಾಮ ನಾ್ ನಂದನ ಬಿಡ ಮತ್ತ ಅಲ್ಲಿ ಮನೆ ಹಾಕಿಕೊಿರ್ತಾರಮ್ ದೊಡ್ಡ ಹು
ಹ್ಮ್ ತರುಣ ಕೊಟ್ಟೆ ನನ್ ಅತ್ತೇವದು
ಹ್ಮ ಹ ಹಗೆ ಇದನ್ರು ನಮ್ಮನ ಹೇಳತ್ನು ಹ್ಮ್ ಗಾಡಿಿಯಕ ಚತಕ್ಕೆತನ ಹಂಗ ಬಾಾದ್ರಬಾದ ಇ ಇರ್ಲಿಕ್ಕಂದ್ರ ಬಸಿ ಹ್ ತಂಬರದ
ಬೈ
ಹ್ಮ್ ಹ ಅಾ ತೋಡ ತಾನ
ಹ್ಮ್
ಹ
ಹ್ಮ ನಾವ್ ಯಾವ್ ಯಾವ್ ಬೈಕ ಇಲ್ಬ ನ ತರ್ಬೇಕಂದ್ರ ಯಾವ
ನನ್ ಕಡನ ಯಾವ ಇಲ್ಲ ನಮ್ ಮಾವಂದ ಆಗಿತ್ತ ಅಂದ್ರೆ ರಿಪೇರ್ನ್ ಆಗಿಲ್ರಿನಾಗ
ಹ್ಮ
ನಾ ಇಜ ಇಂಜನ್ ಇಜಲ ಅದ ಶ ಇಜ ಅ ೇ ಮಾಡಿಲ್ಲ ನಿನ್ನ ಅಲ್ಲ ಅ ಆಯ್ತಂದ್ರೆ ಮ ತಗರಿ ಹೋಗಯಾ ಪ ಇಲ್ಲ ತೊಂಡ್ದ
ಹ್ಮ್ ನಳಾವಲಿ ಇಪ್ಪ ಧಾರವಾಡಕ್ಕೆ ಹೋ್ಂಬದ ಮತ್
ನಮ್ಮ ಮಾವಾನ ಉರಾವಲ್ಲಿೀಗ
ಹ್ಮ್
ಆ ಗಾಡಿ ಏನು ಮಾಡ್ಯಾರ ಏ ಸ್ದ ಹೋಗಕಿ ಹೋಗಕ ನಮ್ಮ್ ಮಾವನಿಗೆ ಬಿಳಿಗದಾನೀಗ
ಹ್ಮ್
ಹ ಬ ಕಲ್ಯಾಣೋಳ
ಮತ್ತೆ ನ್ನು ಇಲ್ಬೇಕ
ಹಾ ಕೆರಳ ಹಯ
ನೀನೇ ಹೋಗಿದನಪ್ಪಾ ನ ನಮ್ ರಿಯಾಂಕ ಸಾಕ
ಮತ್ತ ನಂತರ ನಮ ಸಾರ್ಣಿತ
ಹಾ ಗ
ಆ
ಗೊತ್ತಲ್ಲಿ ಮಂದೆ ಮುಡಿ ಮಾ ಸಲ್
ಹ ಎಲ್ಲಿದೀ
ಮಂಗ ವರ ಬಂಗಡ
ಯಾರ ಯಾರ
ಒಬ ಅದುಲ್ಲ ಇ ಯಾರು ಇಲ್ಲ
ಕೆತೆ ಆರಾಮಯ ನ
ಆರಾಮ ಆ ಸೋಮಾರ ಆರಾಮ ಆಗಿರ್ಬೇಕ ಸೋಮ
ಸೋಮವಾರತ ನಂತ
ಸಮಾರ
ಹ್ಮ್ ಶರಾತ ಕೇಳಲ್ದು ಹ್ಮ್ ಹ್ಮ್ ಈ ಹೊರಗೆ ಎಲ್ಲಿಡಡತಿಯ
ಇಲ್ಲಿ ಅಡಿ ಅಡ ಹೋಣ ಗಾಡಿ ತ
ಹ್ಮ
ಗಾಡಿ ತ ಡ
ಹ್ಮ ಗಾಲ್ಲಂಜೆ
ಇದೊಂದ ಐದಪ್ಪಾ ಸ ಮೊರಾಮ್ ಗೊತ್ತಿಲ್ ಬಯ ಮೊರಾಮ್ ಇಲ್ಲಿಯ ಗೊತ್ತಾ ಇಲ್ ನಂ ಹೋಗೇ ಅಲ್ ನ ಇಲ್ಲಿ
ಹ್ಮ್ ಮತ
ಮತ್ತೇನಿಲ್ಲ
ಅರಬ ತನ್ನ ಪ್ರೆಸರ್
ಇಲ್ಲ ಅರ್ಬಿನ ಇ ಇ ನನ್ಗ ಆಡ್ರ ಹಾಕಿನ ಅಜಿ ಒಳಗ ಒಂದ ಶರ್ಟ್
ಹ್ಮ್
ಅಲೋ ಅದ್ ಹಾಕಿನಿ ಅದು ಬಂತ ಅಲ್ಲಿ ತಗ ಅದ ಇಲ್ಲಿ ಕೋಳಿ ಬ್ಯಾರ ನೋ
ಹ್ಮ್
ಒಂದ್ ಹಾಕಿನ ಈಗ ಜೀ ಒಳಗ
ಹ್ಮ್
ಹ್ಮ್್ಮ ಬಂದ್ ಹಾಕಳುದು ಅದನ್ನ ಹಂಗ ವೈಟ್ ಗತ್ತ ಇನ್ನು ಹಕನ್ ಪೌನ್ ಕಲ ಮಲ್ಕ ಕಲರ್
ಹಾ
ಹ್ಮ್ ಲಲೆನಿನ್ ಲಲೆನಿನ್ ಶರ್ಟ್ ಐತಾದ ಅರ್ನ್ನ ಆೆ
ಎಟಕ್ಕಾ
ಹ್ಮ್ ಹನ್ನೊಂದ ನೂರ್ನ ಐ್ತ ಆದ
ಹ್ಮ್
ಅದ ಮನ್ಯಾಗ ಒಂದ ಆರ್ನೂರ್ ಸುಮ ಬಂತ ಅಂದ್ರ ಮನ್ಯ ತೊಂದ್ರ ತೊಂದ್ರೆ ಅ
ಹ ಹ್ಮ್ ಐತಿ ಒಂದ್ ಪ್ಯಾಂಟ ಒಂದ್ ಹಂಗ ಐತಿ ಹೊಸಾದ
ಹ್ಮ್
ನೀ ನೋಡ್ಬೇಕ ಹ್ಮ್ ರೊಕ್ಕ ಕೊಡಬೇಕಕ್ನ ಮತ್ಕ್ಕ ಸೆ್ಣಪ್ಪಿಗೆ ರೊಕ್ಕ ಕೂಡ ಬಕ್ಕು
ಏನ ಯಾರಕ್ಕಾ
ಸಣ್ಣಪ್ಪಿಗೆ ಇದ ಪ್ರೆಸರ್ಸ್ೇಕ
ಇಲ್ಲ ನಮಗೆ
ನಾವ ನಾವ ಮಾಡ್ಬೇಕಲ್ಲ ಮತ್ತ ಸ್ಟ್ವಗೆ
ಅಪ್ಪ ಯಾರ್ು ಮಾಡತರು ಕೇಳ ನಾವು ಹೇಳಿಲ್ಲ ಯಾವಂಗ್ ಮಾಡತಾನ ಯಾರಿ ಗೊತ್ತು
ಹ್ಮ್
ನೀವ ಆಕೆ ಇರ್ಬಕ್ ಆಕೆ ಒಬ್ಬ ಹ ಕ ಸುರ್ಜಾ ಅರ ಕಾಯತ್ ಆತ ಬಕ್ ಗೊತ್ತ ಇಲ್ಲ ನಂಗು
ಹ್ಮ್
ಹೋದ್ ವರ್ಷ ಅದ ಇ ಇದಕ್ಕ ಪೇರ್ವಾಲ್ಕ
ಹಾ
ಅವಾಗ ಕುಳ್ದಾವ್ ಎಂಟ್ನೂರ ಒಂಬತ್ ನೂರು ರೂಪಾಯಿ
ಹ
ದ ಹ ಬಿ ಬಿ ಎಮ ಕಡೆ ಹ ಹಲೋ ಹಲೋ
ನಾನ ರಕ
ಆ ಹಲೋ ಹಲೋ ಕೆಲಸ ಆತಲ್ಲ ಹ ಅದ ಒಂದಪಾಕ್ಯಾ ನಂಗು ಎಂಟನೂರ್ ಒಂಬತ್ೂ ಎಂಟನೂರ್ ಉದ ಅಂತಿ ಹಾ ನಡವರ್ಗಲ್ಲಂತ
ಕೊಟ್ಟ
ಆ ಮತ್ ಹುಡ್ಗ್ಯಾರ್ ಕಡೆ ಹಾಕೀಸಗಂದಾಳ ಬೈ ನ ಲ್ಲತ್ ಬೈ ಫೋರ್ಜಿ ನಂದ ಪೋರ್ಜಿ ಒಳಗ ನೆಟ್ವರ್ಕ್ ಬರಂಗಿಲ್ಲ ಹೆಂಗ
ನಂದು ಪೋರಜೀ
ಏ ನಿನ್ ಪಾಯಸಿ ಯಾರ ಇದ
ಮಂತ
ಮತ್ತೇನಿಲ್ಲ
ನಾ ಪಾಯಜಿ ಆಯತ್ ಬಿಡುು ಜೋರ ಇದಐದೆ ನೋಡ
ಇನ್ನ ಜೋರ್ ಅದೀ ಬ ಇವತ್ತ ಏನ ಐತತ್ಲ
ನೀಯನು ಭೈಯ
ಹಾ
ಮತ್ತ ಹ
ಹುಣ್ಣಿಮೆ ಹುಣ್ಣಿಮೆ ಅಲ್ಲಿ ಮನೆ ಆದಿನ
ಹ್ಮ್ ಏನಐತಿವತ್ತ
ಏನ ಕ ಹುನಿ ಮೆ ಮ ಆತ ಭೈ
ಕಾರಾರಿಯ ಉನ್ಮೆ ಹ್ಮ ಹ್ಮ್ ಐತೆ
ಮೆ ನಿಮಗತ್ ಎತ್ತ ಎಲ್ಲ
ನಮ್ಮ ಎಲ್ಲ ಮಾಡರೆ
ಮತ್ತ ಕಾರಾರ್ತಿಕಫೋನ್ ಅತ ಅಂದೆ ಹ ಚಾರ್ ಶಿ ಬೋಗಲ
ಹಾಸನ ಭೈ ಮಳ ಬಂಲ
ಹಾ ಅವ್ ಹಚ್ಚಿರ್ಬಕ್ ಬೈ ಅವ ಹಚ್ಚಿದ್ನ
ಯಾರು ಇಲ್ಲ ಅಚಿಲ್ಲ ರಷನ್ ಒಂದಸ್ತಾ ಮಿಸ್ ಕಾಲ್ ಆಯತತ್ತು ಅಂದಸತಾ ಹ ಪ
ಹ್ಮ್ ಮತ್ತ ಇದ ಏನು ಮ ಇನ್ಸ್ಟಾದಾಗ ರೀಲ್ಸ್ ತಿ ಕೇಳಿಸ್ತಾನ ಹ್ಮ
ಬನ
ರಪ್ಲಾ ಇನ್ನೊಂದು ಒಂದ್ ನಿಮಿಷ ಹಂಗ ಮಾತಾಡ್ಲಾ ದಿನ ಹ ಹದ್ ನಿಮಿಷ ಇದ್ರೆ ಏನು ಮಾತ್ ತಡಕ್ಕೆ ಏನಾಯ್ತ ಭಯ
ನಾ ಹಾಸದ
ನೀವ್ ಮಾತಾಡ್ಲಾ ಹಚ್ಚ ಅಂತವ ನೋನ್ ಹೆಂಗ ಆಕ
ಏನ ಆಗ ಈಗ ಅಯ್ಯ ಹಸ ಮಾತಾಡ್ತಂದ ಮತ್ತತ್ ನಾನು ಈಗ
ಎಷ್ಟದಾವ ನಾ ಈಗ ಈಗ ಒಂದ್ ಯಡ್ ಜನಿ ಮಾತಾಡಿದೀ ನಾ ಆಗಳೆ ಮತ್ತೆ ಯಾವ ಮಾತಾಡಿಲ್ಲ ಎದಕ್ಕ ಹ
ಯಾರ ಏನು ನೀನ ಒಬ್ಬೋ ಮತ್ ಸುರ್ಯ ಪೋನ್ ಯತಿ ಅಂಗಿಲ್ಲ ನಂಗೂ ಬೇಸರತ ಅದ ಈಗ ಅದ್ರ ಎಂಸ್ಂಗ ಕತ್ಲ್
ಹ್ಮ್ ಅ ಅ
ಹ್ಮ ಹ್ಮ್